ಹ ಹಲೋ ಆರಾಮ್ ಅಕ್ಕ
ಕೇಳಸಲ್ ಆಗ್ಯದ್ರಿ ನಿಮ್ ವಾಯ್ಸ್
ಹೌದಾ ಅಕ್ಕ ಇವಾಗಕ್ಕ
ಹಾ ಇವಾಗ ಸ್ವಲ್ಪ ಕೇಳ್
ಹ್ಮ್ ಆರಾಮಾಕ್ಕ
ಹಾ ರೇ ನೀವ್ರೇ
ಹಾ ನಾವು ಆರಾಮ ಏನ್ ಮಾಡಿದ್ರಿ ನಾಷ್ಟ
ಊಟಮಾಡಿದೇವಕ್ಕೇ ನೋಡ್ರಿ ನಾ
ಮಾವ ದೊಡ್ಡಪ್ಪ ಏನೆಲ್ಲಾ ಫುಲ್ ಅಡ್ಗೆ ಮಾಡೀರಾ ನಾವು ಬರೋಣ್ವಾ ವ ಚೋಟುಕಿ
ಬರ್ರಿ
ಮಾಡಕೆ ಖರ್ಚ್ ಆಯ್ತ್ ಬಿಡಕ್ಕ ಹ್ಮ್
ಮಾತ್ರಿ
ಮತ್ತೇನ್ ನೋಡಕ್ಕ ಹೇಳ್ಬೇಕ್ ನಮ್ದೇನ್ ನಾಷ್ಟ ಆಯ್ತ? ಈ ಕಡೆ ನಿನ್ನೆ ಹಾ ನೈಟ್ ಮಳೆ ಆದ್ದರಿಂದ ಕರೆಂಟ್ ಇಲ್
ಹೌದೇನ್ರೀ ಅಣ್ಣ ನಂಬ್ದಲ್ಲಿ ನೈಟ್ ತಾಗ್ಯಾದ್ರಿ ರಾತ್ರ ಕರೆಂಟ್ ಅವಾ ರೀ
ನಿಮ್ ಕಡೆ ಸ್ವಲ್ಪ್ ಮಳೆ ಇದ್ರೆ ಕೊಡಲ್ಲಕ ತಂದೆ ಪ್ರಾಬ್ಲಮ್ ಸುಮ್ಕೆ ಇದಾರ ಚೆನ್ನಾಗಿರತ್ತ್ ಕರೆಂಟಿಂದ್ ಸ್ವಲ್ವ್ ಪ್ರಾಬ್ಲಮ್
ಹ್ಮ್ ಹ್ಮ್ ನಂಬಲೆ ಯಾಕೋ ಇವತ್ ಕೊಟ್
ಹ್ಮ್
ಹೌದಾನಕ್ಕ?
ಹಾಯ್ ನಿನ್ನೆ ಕವಿತಾ ಅವ್ರು ಕಾಲ್ ಮಾಡ್ಯಾರ್ ಮತ್ತೆ
ಹಾ
ನಿಮ್ ಫ್ರೆಂಡ್ ಹತ್ತಲ್ರಿ?
ಹಾ ನಮ್ ಫ್ರೆಂಡಾರ್
ಹ್ಮ್
ಹ್ಮ್ ನಿಮ್ದ್ ಎಷ್ಟ್ ಕಂಪ್ಲೀಟ್ ಆಯ್ತಕ್ಕ?
ಏನ್ ನಂದ್ರೀ?
ಎಷ್ಟ್? ಆರಾಗ್ಯಾವೇನ್ರಿ?
ಹೌದಾ ಅಕ್ಕ?
ಹಾ ರೀ.
ಹ್ಮ್ ಮತ್ತಕ್ಕ ಏನ್ ಸಮಾಚಾರ ನಿಮ್ದಲ್ಲ ವರ್ಕ್ ಏನ್ ಸ್ಟಾರ್ಟ್ ಆಯ್ತಾ ಟೀಚಿಂಗ್ ಮಾಡ್ತಿದ್ದೀರಾ ಏನ್ ಎಡಿಟಿಂಗ್ ಮಾಡ್ತಿದ್ದೀರಾ
ಎಡಿಟಿಂಗೆ ಮಾಡ್ಬೇಕಂತ ಕೂತಿನಿ ಅದು ಯಾಕೋ ಸ್ಟಾರ್ಟ್ ಆಗಲ್ಲಗತ್ರಿ ನನ್ ಕಂಪ್ಯೂಟರ್ ಅದಕ್ಕ ನಮ್ಮ್ ಮನೆಯವ್ರ ಕೆಬ್ಬಸ್ತ್ರ ಮಕ್ಕೊಂಡ್ರ ಅವ್ರು
ಹಾ ಹೌದನಾಕ ಯಾಕೆ ಡ್ಯೂಟಿಗ್ ಹೋಗಿಲ್ಲನಾಕ
ಅವ್ರಿಗೆ ನಿನ್ನೆ ನೈಟ್ ಎಲ್ಲ ನಿದ್ದೆ ಹತ್ತಿಲ್ರಿ ಅದಕ್ ನೈಟ್ ಎಲ್ಲ ವರ್ಕ್ ಮಾಡ್ಯಾರ ಕುಂತಿ ಹ ಹ ಈಗ ಮುಖೊಂಡರ
ಅದು ಬೆಸ್ಟ್ ಅಕ್ಕ ಮತ್ತೆ ಒಂದ್ ಟೈಮ್ ಇದಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಮಾಡಿ ಅದನ್ನ ಹ ಲೆಕ್ಕ ಕಣ ಎಲ್ಕಿಗೆ ತೊಂದ್ರೆ ನ ಆರೋಗ್ಯ ತಪ್ಪುತ್ತೆ
ಹ್ಮ್ ಹ ರೀ
ಏನ್ ಕೆಲ್ಸ ಮಾಡ್ತೆವ್ ಬಿಡ್ತಿಯೋ ಸೆಕೆಂಡ್ರಿ ಫಸ್ಟ್ ಕರೆಕ್ಟ್ ಟೈಮಿಗ್ ನಿದ್ದಿ ಮಾಡೋದ, ಕರೆಕ್ಟ್ ಟೈಮಿಗ್ ಊಟ, ಒಳ್ಳೆ ವೆಜಿಟೇಬಲ್ಸ್ ಫ್ರೂಟ್ಸ್ ಬಾಡಿಗೆಲ್ಲ ಇಂಪಾರ್ಟೆನ್ಸ್ ಅಕ್ಕ
ಹೌದು
ಹ್ಮ್
ಹ್ಮ್ ಮತ್ತೆ
ಮತ್ತೆ ಏನಿಲ್ ನೋಡಕ್ಕ ಮತ್ತೆ ಇದು ಎಂಗ್ ಸ ನಿಮ್ ಟಿಚ್ಚಿನ್ಗು ಹ್ಯಾಂಡ್ ವರ್ಕ್ ಗೆಲ್ಲ ಅವ ಎಷ್ಟು ಕಾಸ್ಟ್ಲಿ ಆಕ ಎಲ್ಲಾ ಪ್ರಾಡಕ್ಟ್ಗಳ
ಇಲ್ರಿ ಅದು ಹ್ಯಾಂಡ್ ವರ್ಕ್ ಪ್ರಾಡಕ್ಟ್ಗಳು ಎಲ್ಲ ಕಾಸ್ಟ್ಲಿ ಅಲ್ರಿ ಕುತ್ ಹಾಕದೆ
ಹಾ ಹೌದಮ್ಮ ಹಂಗದಕ್ಕ ನಮ್ದೇನ್ ಅನ್ಸುತ್ತೆ ನಾ ಅಭಿಪ್ರಾಯ ಕೇಳಿದ್ರೆ ಕುಂತ್ ಹಾಕೊದ್ ಅಂದ್ರೆ ನಾವೇನ್ ಎನಿ ಟೈಮ್ ಆಯ್ ಚಲ ಅದ್ರೊಳ್ಗೆ ತೊಡ್ಕೊಳ್ಳದಕ್ ಕ
ಅಲ್ರಿ ಮನಿ ಹಾ ಮನಿ ಕೆಲ್ಸ. ಎಲ್ಲ ಆದ್ಮ್ಯಾಕ್ ಕೂತ್ ಹಾಕದ್ ಇರ್ತದ್ ಕರೆರೀ. ಅದು ಬಾಳ್ ಬ್ಯಾಸ್ ತ್ರಗ್ತದ್ರಿ. ಏನಂತರ್ ಆ. ಸಣ್ಣ ಡಿಸೈನ್ಸ್ ಇರ್ತಾವ. ಮತ್ತ. ಈಗ ವ್ಚ್ ಅವ್ ಡಿಸೈನ್ ಕೊಡ್ಬೇ ಒಕ್ಕ ಹಾ ಪಕ್ಕವಿದ್ದು ಅಂದ್ರ ಬಾಳ ಇದು ಅದಾರಿ ನಾಕೈದ್ ಜನ ಸೇರ್ ಹಾಕದ್ರ ಎರಡ್ ಮೂರ್ ದಿನ್ದಾಗ್ ಮುಗಿತದ್ ನೋಡ್.
ನಾನೇ ನನ್ತಿನಕ್ಕ ಫ್ರೀ ಇದ್ದಾಗ್ ಆಯ್ತಾ. ಹ ಮತ್ ಹೊರೆ ಇನ್ ಅವ್ರು ಕಸ್ಟಮರ್ಸ್ ಗೈತಲ್ಲ ಟಿಚ್ ಮಾಡಿದ್ರೆ ನೀನ್ ಹೇಳ್ದಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಮನೆಲ್ ಐತಲ್ಲಾ ನಮ್ದೆ ನಮ್ದ ಆದ್ ನಾವೂ ಐ
ತಿನ್ರಿ
ಅದೇ ಅದ್ರು ಬಗ್ಗೆನೆ ಕೇಳತ ತಿದ್ದೆ ನಾನು ಹ ನಮಗ್ ನಾವ್ ಮಾಡ್ ಕೋಬೇಕಂದ್ರೆ ಎಷ್ಟು ದಿನ ಆದ್ರೂ ಟೈಮ್ ಹಿಡಿಲಿ.
ನಾಸ್ ಪಿಚಿ ಇಲ್ರಿ ಇಲ್ಲಿಲ್ಲ ಹೊಲ್ಗಿ ಒಂದ್ ದಿನದಾಗ ಹೊಲಿತೀನಿ ಏನೇ ಇರ್ಲಕ್ಕ ಒಂದ್ ದಿನ ಭೀ ಹೋಗಲ್ಲ. ಪೂರ ಎಲ್ಲಾ ನಾನ್ ಕೆಲ್ಸ ಮುಗಿಸಿ ಒಂದ್ ದಿನದಾಗ ಮುಗಿಸ್ತೀನಿ ಮತ್ತ ಒಂದ ಏನಂತ್ರ್ ಒಂದ್ ಡ್ರೆಸ್ ಪೂರ್ತಿ ಆಗ್ಲಿ ಒಂದ್ ಬ್ಲೌಸ್ ಪೂರ್ತಿ ಆಗ್ಲಿ. ಒಂದ ಡೇದಗ ಮುಗುಸ್ ತಿನ್ನ ಮನಸ್ಸ. ಹಂಗ್ ಅಂದ್ರ. ಒಂದೊಂದ್ಸಲ ಮಲ್ ಅಂದ್ರ ಓತದ್ರ ಅದು ಹದ್ನೈದ್ ಲೆಟ್ರ.
ಹಾ ಹಾ ಹ ಹ್ಮ. ಅಯ್ ಯ್ ಆಕ ಹೊರಕ್ ಆಕ. ಟಯ ಮಿಡಿತತ್ ಬಟ್ ಇದು ಕಿಡ್ಯಲ್ಲಲ್ಲ ಅಂದೇನ್.
ಇಲ್ಲ ಇದು ಸ್ಟಿಚಿಂಗಿಗ್ ಇಡಲ್ರಿ.
ರುಚಿ ಇಡಲಕ್ಕ ನನ್ಗೂ ಗೊತ್ತು ನಮ್ ಮಮ್ಮಿ ಯಾರಯ್ತಲ್ಲ ಅವಾಗೆಲ್ಲಾ ಬ್ಲೌಸ್ ಗಳು ಎಲ್ಲಾ ಸ್ಟಿಚ್ ಮಾಡ್ತಿದ್ರು. ಇವಾಗ್ ಸ್ವಲ್ಪ್ ಕಾಲ್ಪೆನಿಗೆಲ್ಲ. ಬಿಟ್ಟಾರ ಅದೆ ಲೇಟ್ ಆಗಲ್ಲ ವರ್ಕಂನ್ ಕೇಳ್ದ್ನ್ ಅಕ್ಕ ನಾನ್.
ಹಾ ರೀ.
ನೌದ. ವರ್ಕಿನ್ ಬಗ್ಗೆ. ನಾವು ಮನೆಂದಾದ್ರೆ ಫಿಫ್ಟಿನ್ ಡೇಸ್ ಆಗ್ಬೋದು ಒಂದ ಮಂತರ ಆಗ್ಬೋದು ಚಲೋ ನಮ್ಗ್ ಯಾವ್ದೋಟಿ ಯಾವ್ದ್ ಬೇಕು
ಹ್ಮ
ಅದ್ರ ಮೇಲೆ ಡಿಪೆಂಡ್ ಅಲ್ಲಕ್ಕ
ಹೌದ್ ಹೌದ್ರಿ ಎಂತ ಇಲ್ರಿ ನಾ ಅದು ಸ್ ಸ್ಟಿಚಿಂಗ್ ಆಗ್ಲ ಏನಂತರ ಎಂತ ಡಿಸೈನ್ ಇದ್ರಗು ಇಲ್ರಿ. ಮಾಡ್ತೀನಿ ಇಂಟ್ರೆಸ್ಟ್ ಬರ್ತದ ನಂಗ ಬಟ್ಟಿ ಹೊಲಯಕ ಆದ್ರೆ ಇದು ಇದು ವರ್ಕ್ ಹಾಕದೈತಲ್ರಿ ಅದು ಹಾಕ್ಲಕ್ ಇಷ್ ತ್ ಬಾಳ್ ಬೋರ್ ಬೋರ್ ಹ್ ಒಂದ್ ಎರಡು ತಾಸ್ ಕುತ್ರು ಬಿ ಇಲ್ಲ ಒಂದು ಡಿಸೈನ್ ಮುಗ್ದಿರಲ್ಲ.
ಹ್ ಹಾ ಅಕ್ಕ
ಹ್ಮ್ ಅದ್ರ್ ಸಲ್ವಾಗೆ
ಅಂಗ್ಡಿ ಸಾಮಾನ್ದೆ ಕೇಳಿದ್ ಅಕ್ಕ ಅಂದ್ರೆ ಮನೇಲ್ಲೇ. ಹೆ ನಾವ್ ಜಾಸ್ತಿ ಜನ ಇದ್ದೀವಲ್ಲಾ. ಅಕ್ಕಾ ನಮ್ ಅ ಕರ್ಸಾಗ ಅದಾರ. ಮೆ ಬಿ ಅವ್ರಗೂ ಏನ್ ಕೊಟ್ ಟ್ರೆ. ಎಲ್ರು ಕೋಡನ್ ಎಲ್ರು. ಒಂದ್ ಒಂದ್ ಬ್ಲೌಸ್ ರೆಡಿ ಮಾಡ್ಕೋಬಹುದು ಏಲ್ಲ ನಮ್ ನಾವೇ ಅಂತ ಸುಮ್ನೆ ಇನ್ನೊಬ್ಬರ ಹತ್ರ ಹೋಗಿ ಅವರತ್ರ ತಿಂಗಳಾನುಗಟ್ ಹಾಕಿ ಲೇಟ್ ಮಾಡ್ಸೋದ್ಯಾಕೋ ಡಿಸೈನ್ ಯಾವಾದೂ ಬೇಕು ನಾವು ಹಾಕ ಕೊಂಡು ನಾವ ಸ್ಟಿಚ್ಚು ಮಾಡ್ಕೊಬೋದ ಹ್ಮ್
ಹ್ಮ್ ಹೆಂಗಾದ್ರೂ ನಡಿತದ್ರಿ
ಹ್ಮ್ ಹ್ಮ್ ಹ್ಮ್ ಅದೇ ಕೇಳ್ದಾ ಕಣ
ಹ್ಮ ರೀ
ಹ್ಮ
ಹ್ಮ ಮಾತ್ರೆ
ಮತ್ತೆ ಹೇಳ್ಬೇಕು ನೋಡಕಣ ಮತ್ತೆ ಏನಲ್ಲಾ ನಮ ಸಮಾಚಾರ ನಮ ಕಡೆಲ್ಲ ಇವತ್ತಾದ್ರೂ ನಮ್ಮಕ್ಕ್ಳೆಲ್ಲ ಷ್ಟಷ್ಟ ಬಂದಾಕ್ಕ
ಏನ ಸಂಜೆಗೆ ನೋಡ್ಬೇಕ್ರೀ ಸಂಜೆ ಬರ್ತಾರಲ್ರ್ ರಿ
ಹ್ಮ
ಹ್ಮ್
ಹ್ಮ್ ಏನ್ರಿಕ್ಕ ನೀವು ಟೀಚರ್ಗೆಲ್ಲಾ ಸ್ಟ್ರಿಕ್ಆಗಿ ಅಂದ್ರೇ ಬರ್ತಾರಾ ಸ್ಟೂಡೆಂಟ್ಸ್
ಏ ಹಂಗೇನ್ ಹೇಳರಿ ಅವರು ಅವ್ರ ಎಷ್ಟ ಇಷ್ಟಪಟ್ಟು ಬರಬೇಕ್ರರಿ ಸ್ಟ್ರಿಕ್ಟ್ ಆಗಿ ಬರದುಬೇಡ ಹಂಗೆ ಬರ್ತಾರೆ
ಬೋನಲ್ ಹಾಕ್ರಿ
ಏ ಇಲ್ರಿ ಏನಂತ ಆ ಅವ್ರು ಟ್ಯೂಷನ್ ಬಿಟ್ಟ ಮೇಲೆ ನಾವು ಇಲ್ಲೇ ಕೊಡ್ತತಿವಿಂತರೀ ನಿಮ್ಮ ಅವರ ಮನೆಗೆ ದಿನ ಬೈಯ್ ಕಳಸ್ತೀವಿ
ಹಾಂಗ ಹುಡುಗರು ಹ್ಯಾಂಗ್ ಏನಿಲ್ಲ ಆದ್ರೆ ಏನುಆಕಿ ಕೈ ಬೊಕ್ಕೊಳೆ ಹತ್ತದ್ರ ಅದು
ಹ್ಮ್
ಲಿಂಗಾಯಸ್ಟ ಏಕೆ ಬರ್ ವಾಯ
ಹಾ
ಹ್ಮ್ ಹಃ ಹ.
ಹ್ಮ್ ಹ. ಹೌ ಹಾ ರಿ ಮತ್ ಟೆನ್ ಇಲ್ ನೋಡಕ್ಕ. ಮಳೆ ಆಗೇತಿ. ಫುಲ್ಲ ಶೆಕೆ ಕರೆಂಟ್ ಇಲ್ಲ ಸುಮ್ಮ್ನೆ ಕುತಿದಿವಿ.
ಹ್ಮ ಮೊಬೈಲ್ ಚಾರ್ಜ್ ಹೆಂಗ್ ಮಾಡ್ತರಿ.
ಚಾರ್ಜ್ ಯು ಪಿ ಏಸ್ ನಾಗ್ ಹಾಕಿದ್ವಕ್ಕ ಯು ಪಿ ಏಸ್ ನ ಕಾಲಿ ಆಯ್ತು.
ಹ್ಮ್ ಹ್ಮ ಹ್ಮ
ಹ್ಮ್ ಅಂದ್ರೆ ಯು ಪಿ ಏಸ್ ಇದೆಯಲ್ಲ ಕಂಪ್ನಿಯಲ್ಲಿ ಸ್ವಲ್ಪ ಅದೇನ್ ಇದ್ ಆಗಿಲ್ಲ. ತಂದ್ರೆ ಬ ಚಾರ್ಜ್ ಐತೆ ಅಂದ್ರೆ ಏನಾದ್ರು ಎಲ್ಲ ಕರೆಂಟ್ ದಾಗ್ ಏನಾದ್ರು ಹಾಕ್ಬೇಕಂದ್ರೆ ಇಲ್ಲ.
ಆ
ಹ್ಮ್ ಹ್
ಇದೇ ಹೈರಾಣ್ ಬರ್ತಾರಪ್ಪ ಫ್ಯಾನ್ ಏನ್ ಬ ಬಾಳ ಹೈರಾಣ್ ಬರ್ತ. ಲೈಟ್ ಏನ್ ನಡೀತು ಏನಾರೆ ಹಃ ಹಃ ಹ.
ಸ್ವಲ್ಪ ಅದೇ ಇದೆ ಅನ್ಸುತಕ.
ಹ್ಮ್
ಹ್ಮ್
ನಂಬಲ್ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಅದ ರೀ. ನಮ್ಗೆ ಹ್ಮ ಇಗೆಲ್ ಫ್ಯಾನ್ ಹಾಕಲ.
ಹೌದೇನ ಅಕ್ಕ.
ಹ್ಮ ನೈಟ್ ಎಲ್ಲ ಮಳೆ ಬಂದಿದ್ ಸಲ. ಏನು ಇಲ್ಲ ನೋಡಪಾ ಬಿಸಿಲ ಬಿದ್ದಿಲ್ ನಂಬಲ್ಲಿ. ಅಲ್ರಿ ಮಳಿ ಬಂದಿದ್ದ ಸಲವಾಗಿ ಬಿಸ ಬಿಸಿಲ್ ಬಿದ್ದಿಲ್ರಿ.
ಬಿಸಲ್ ಇಲ್ಲಾ ಅಕ್ಕಾ. ಇವಾಗ ಕ್ಲೈಮೆಟ್ಸ್ ಬಿಸಲೇ ಬೇಡಾ ಅಂತಾ
ಹಾ ಹಾ.
ಕೇ ಶಖೆ ಇಷ್ಟೇನಾ. ಎ ಇಲ್ಲಾ. ಇದ್ಯಾವ್ ಶೇಖೆ.
ನಂಗ ಇದೇನ್ ಕ್ಲೈಮೇಟ್ ಚಲೋ ಅನ್ಸದ್ರಿ. ಹ್ಮ್
ಹ್ಮ್
ಮತ್ತ್ ಹುಡುಗುರ್ ಏನ್ ಮಾಡಾತ್ತಾವ್ರೀ.
ಹುಡಗುರ ಅವನ ಹಂಗ ಅಂಗನವಾಡಿ ಸ್ಕೂಲ್ಗೆ ಹೋಗ್ಯಾನ ಅಕ್ಕಾ. ಮಗಳ ಮಲ್ಕೊಂಡಿದ್ದಾಳೆ ನನ್ನ ಮ್ಯಾಲ್. ಹೊರಗಡೆ ಹೋಗಿದ್ದಾರೆ.
ಆ
ಹ್ಮ್ ಕರೆಂಟ್ ಇಲ್ಲಲ ಅಕ್ಕಾ ಹಂಗಾಗಿ ಸುಮ್ಮನೆ ಕರೆಂಟ್ ಬಂದ್ಮೇಲೆ ಎಲ್ಲಾ ಕೆಲ್ಸಗಳು ಸ್ಟಾರ್ಟ್ ಆಗ್ತಾವ ಬಟ್ಟೆ ತೊಳೆದು. ಪಾತ್ರೆಗಳ ತೋಳೆದು ನೀರ್ ತಿನ್ಕೊಳ್ಳದ ಅದ ಆದ ಕೆಲಸ ಆತ್. ನಮ್ದಿನ್ನು ಎಲ್ಲಾ ಕೆಲ್ಸ ಕಂಪ್ಲೀಟ್ ಆಗಿಲ್ಲ.
ಹ್ಮ ಯಾವದ್ರಿ ನಮ್ದ ಇವತ್ತ ಎಂಟಕ್ಕೆ ಕಂಪ್ಲೀಟ್ ತ್ತೆಗೆ ಜಲ್ದಿನ ಊಟ ಬಿ ಎಲ್ಲ ಆಗ್ಯದ ಇದು ಅದೇ ಸ್ವಲ್ಪ ಆರಿವರ್ಕ್ ಹಾಕೋತ್ ಕುತ್ಯ. ಕುಂದ್ರಣ್ಣಾ ಸಪ್ಪ ಹೊ ಬಲ್ಲದೇತು ಬೋರ್ ಅಲ್ಲ ಅತಾನ್ ಇದ್ ಇದು ಮಾಡ್ಬೇಕ ಬಂದನಿ ಅಲ್ಲಿ ಕಂಪ್ಯೂಟರ್ ರೂಮಗಿ ಆಯ್ತು ಬರ್ಲ
ಹ್ಮ್ ಏನಾದ್ರೂ ಸ್ವಲ್ಪ ಇದಾಗಿರ್ಬೇಕ ಅಕ್ಕಾ. ನೀವ್ರಿ ರಿಫ್ರೆಶ್ ಅದನ್ನ ಮಾಡೇರಿ ಹಾ
ಅದರ್ ಸಲುವಾಗಿ ಅವ್ರಿಗೆ ಕರಿಬೇಕತ್ತ
ಹಾ ಸರಿ ತೋ ಅಕ್ಕಾ ಒಂದ್ ಐದ್ ನಿಮಿಷ ಬಿಟ್ಟ ಟ್ರೆಟನ್ನ ಅದು.
ಹಾ